ನಮಸ್ತೆ
ಹಲೋ
ಹಲೋ ಕೇಳಸ್ತರಿೀ ನಮಸ್ತೆ ನೋಡ್ರಿ
ನಯ ಪಡ ತಿರಿಂದ
ಏನ್ರೀ ತೆಲಿಗ್ ಬಡ್ಸನ್್ರಿ ಏನ್ಸರ ಸ್ವಲ್ಪ ಹುಷಾರ ಹುಷಿ ಹೌದ್ರೀ ಹುಷಿ
ಹಾ ರ
ಏನ್ ನಡ್ಸ್ರರಿ ಸರ್ ಊಟ
ಕೋಟಾಯನ್ನು ಹೊರ ನೇಮಿದೆ
ಹಾ ಅದೇ ನಿನ್ನೆ ಏನ್ ಬೇಕಂದ್ರಲ್ ರೀ ಸರ್
ಹೌದ್ರೀ ಜೇನ್ ಬೇಕಾಯತ್ ಸಿಗ್ತಾವನ್ ನಿಮ್ ಮುರ್ಕಡಿ
ಸರ ನಿಮ್ ಊರಾಗ ಸಿೀಟಿಯಾಗ ಇರ್ತರಿವ್ರಿ ನೀವು ಅ ಜ ತಪ್ಪ ಬಳಸ್ಲಕ್ ಹೋಗ್ಬಿಡ್ರಿ ನೀವು ಯಾಕಂದ್ರ
ಅದು ಬಾಳ ಕೆಮಿಕಲ್ ಇರ್ತರಿ ಸರ ನಮ್ ಕಡೆಗಿಲ್ಲಿ ಪ್ಯೂರ್ ಅನ್ ಜೇನ್ ತುಪ್ಪ ನೈಸರ್ಗ ಜನು ಹ ಮ ಕುಂತು ಮಕರನ್ನು ತಗಂದು ಅದು ಜೇನ್ ತಯಾರು ಮಾಡ್ತದರಿೀ ಅಂತ ಜೇಂತು ಹೋಗಬಕ್ರೀ ನೀವು ಅದ ಯಾವ ಡಬ್ಬನ್ ಜೇಂತು ಇಪ್ಪ ತಗಂತರಿ ವೇಸ್ ಸರ್ ಅದ ಈಗ ಏನ್ ನಮ್ಮ ಬೇ ಹಳ್ಳಗ್ರಿ ಮೂರು ತರ ಜೇನ ಇರ್ತಾರೆ ಒಂದು ಸಿಟಿಜನ್
ಹಾ ರೀ
ಒಂದು ಇರುಜೇನ
ಹ್ಮ್
ಒಂದು ಬೂದುಳ
ಆ
ಇ ಸಿಿಟಿ ಜೇನ್ ಅಂತಾರಲ್ರಿ
ಹೀ
ಇದು ಸ್ವಲ್ಪ ಹುಳ ಸಣ್ಣದ ತ್ತ ರೀ
ಹಾ ರೀ ಹೌದ್ದ್ರೀ
ಹಂಗೆ ಒಂದ್ ಸ್ವಲ್ಪ ಗಾತ್ರನ ಚಿಕ್ಕದ ಇರ್ತದ್ರಿ ಉಳು ಸೈನ್ಯ ಅದ್ರಾಗ ಒಂದು ರಾಣಿ ಜೇನ್ ಇರ್ತದೆೀ ಮೇನ್ ರಾಣಿ ಜೇನ್
ಆ
ನ್ ಎಲ್ಲಿೋಗಿ ಗೂಡು ಕಟ್ತದ
ಹಾ
ಅಲ್ಲೇ ಹೋಗಿ ಎಲ್ಲಳ ಕೊಡ್ತವ್ರೀ
ಹಾ ಹಾ ಹಾ ಹಾ ಹಾ
ಕಡೆಯ ಪ್ರಮಾಣನ ಕಮ್ಮಿರದೆ ಆ ಮತ್ತೆ ಇದು ಜೇನು ತುಪ್ಪ ಅದಲ್ರರಿ ಬಾಳ್ ಪ್ಯೂರ್ ಮತ್ತೆ ಬಾಳ ಟೇಸ್ಟ್ ಬಹಳ ಸ ಸ್ವೀಟ್ ನಂಗ ಇರ್ತ ಬಾಳ ಸೀ ಇರ್ತದ ಮತ್ತ ಆಯುರ್ವೇದಕ್ ಆಾಗಲಿ ಅದಕ್ಕ ಆಾಗಲಿ ಅದಕ್ಕ ನ್ ಪರ್ಲ್ಲ ರೀ ನೂರಕ್ ನೂರು ನೈಸರ್ಗಿಕವಾಗಿದ್ರಿ ಅದ್ರಾಗ ಏನು ಒಂದೇ ಒಂದ್ ಕೆಮಿಕಲ್ ಏನ್ ಸೇರ್ಸಲ್ರಿ ಡೈರೆಕ್ಟ್ ಅದ್ ಜನ್ ಗೂಡ್ಲ ಇದ ಕಿತ್ಕೊಂಡ್ ಬರದ್ರಿ
ಹಾ
ಇದು ಏನ್ ಹಿರಿಜೇನ್ ಅಂತಲ್ರಿ
ಹಾ ರೇ ಹ ಅದೇ ಕೇಳಿದ್ರಿ ಬಾಳ್ ಡೇಂಜರ್ ಅಂತ ಅಂತರ್ ಮನ್ಷ
ಹ ಅದು ಓ ಈ ರಿಜೆನಾದ ದೊ ದೊ ಬಾಳ ದೊಡ್ಡದ ಇರ್ತದ್ರಿ ಹುಳಾ. ಹಂಗೆ ಅದ. ಇಲ್ಲಿ ನಮ್ ಕೈ ನೀರಕಂತ ಪ್ಲೇಸಿಗಿ ಇಡದ ಇಲ್ಲರಿ ಅದ. ಬಾಳ ಏತ್ರ ದೊಡ್ಡ ಗಿಡದಾಗ ಆಗ್ಲಿ ದೊಡ್ಡ ಕಟ್ಟಡಗೊಳದಾಗ ಆಗ್ಲಿ. ಅಲ್ಲಿ ಕೂಡ್ಸ್ತ್ರರಿ ಮತ್ ಹ್ಮ್ ಹುಳನ ದೊಡ್ಡ ಪ್ರಮಾಣದಾಗ ಇರ್ತವ್ರಿ.
ಹಾ ಅದೌದೌದು.
ಒಂದ್ ಹುಳ ದಾಳಿ ಮಾಡಿತ್ತು ಮನುಷ್ಯನ್ ಮ್ಯಾಲ ಅಂದರಿ ವಷ್ಟು ಹುಳ ವ ಒಸ್ಟು ಹುಳ ಬರ್ತಾವ್ರಿ.
ಹಾ ಹಾ
ಮತ್ಯ ಅವುಷ್ಟು ದಾಳಿ ಅಷ್ಟ ದೊಡ್ಡ ಪ್ರಮಾಣದ ದಾಳಿ ಐತ ಹುಳಾ ಅಂತಂದ್ರ. ಕಡ್ಸಣ್ಣ ಅಂದ್ರ ಮನಷ್ಯ ಸಾಯ್ ಹೋದ್ರಿ ಅಷ್ಟ ಡೇಂಜರ್ ರೀ ಹೂಳಾದ.
ಹಾ ಹಾ ರೀ
ಜೆ ಇದು ಸಿಟಿರೆ ರಿಜೆನ್ ಆದ್ರ ಬುಡುಸಬೇಕಂದ್ರ ರಾತ್ರಿ ಹೊತ್ತರಿ. ಅದು ಬಾಳ್ ಪರಿಣಿತಿ ಹೊಂದಿದವ್ರ ಮಾತ್ರ ಬಿಡಸ್ಬೇಕ್ರಿ.
ಹ್ಮ್ ಹ್ಮ್
ಅದ ಎಲ್ಲ ಏನ್ ಸೇಫ್ಟಿಗೆ ಎಲ್ಲಾ ಡ್ರೆಸ್ ಕೋಡ್ ಆಗ್ಲಿ ಅದು ಹಾಕಂಡ್. ಬೆಂಕಿ ತೊಗೊಂಡ ಸೀದ ಡೈರೆಕ್ಟ್ ಹುಳಾನ ಸುಟ್ ಬುಡೊಕ್ರಿ. ಬಟ್ ಜೇನ ತುಪ್ಪ ಮಾತ್ರ ಸಣ್ಣ ಪ್ರಮಾಣ ಸಿಗಲ್ರಿ ಅದ ಎ ಹತ್ ಲೀಟ್ರ ಹದ್ನೈದ ಲಿಟ್ರಾ. ಇಪ್ಪತ್ತ ಲೀಟರ್ ತಕ ಸಿಕ್ತದ ನೋಡ್ರಿ ಜೆನ್ ತುಪ್ಪ.
ಅದು ಹಿರ್ಜೆಂದ.
ಇರಿಜೆನ್ದ ಇದ ಸಿಟಿಜೆನ್ ಅಂತಂತಂದ್ರ. ಒಂದ್ ಲೀಟರ್ ಸೇಗ್ಬೇಕಂದ್ರ ಬಾಳ ಐತ್ರಿ.
ಅವು ಹುಳಾನು ಸ್ವಲ್ಪ ಇರ್ತಾವಂತಲ್ರಿ ಅವು.
ಹ ಹುಳ ಸ್ವಲ್ಪ ಇರ್ತವ್ರಿ ಕಡಿತವ್ರಿ. ಅಂದ್ರೆ ಮನಸ್ಯ ಸಾಯಸ್ಟ ಕಡ್ಯಲಾರಿ. ಪೂರಾ ಮನಸ್ಯಗ ತಿಕ್ಕೇಬಿದಗೆಸಿಂದ ಕಡ್ಯಲ್ರಿ. ಬೆನ್ ಹತ್ತ ಕಡ್ಯಾಲ ಇದೇನ ಹಿರಿಜೇನ್ ಅಂತಾರಲ್ರಿ. ನಿನ್ ಹೋಗಿ ಬಾಯಾಗ ಹೋಗ್ ಎಗರಿ ಆ ನೀರಿನ ಮೇಲ ಬಂದು ಕುಡ್ತವ ಹುಳಾ. ಎಲ್ಲಸ ಹುಳಾ ನೀ ಯಾವಾಗ ಹೊರಗ್ ಬರ್ತಿದೆ ಅಂತೇಳಿ.
ಹೌದು ಹೌದು ಹೌದು. ಮತ್ತೆನ್ ಆದ್ರಿ.
ಅದೇ ರೀ ಮತ್ತ ಇದ ಇನ್ನೊಂದು ಬೂದುಳ ಅಂತ ಹೇಳನಲ್ರಿ.
ಹೌದು ಬೂದವಾ ಅಂತ ಕೇಳಿದ್ರಿ ಅದಕ್.
ಅದೇನ್ ಮಾಡ್ತದ ಗೊತ್ತೇನ್ರಿ ಬೂದುಳ ಅಂದ್ರ ಅದು ಆಲ್ಮೋಸ್ಟ್ ಕು ಕೂಡದೆ ನೆಲ್ದಾಗ್ರಿ ಹೊಲಾ ಬ್ಯಾಚಿ ಟೆಮಿಗ ಹಿಂಗ. ಬಿರುಕ್ ಬಿಡ್ತದ ನೋಡ್ರಿ ಎರಿ ಭೂಮಿ ಭೂಮಿ ಸೀಳ್ತದ್ರಿ. ಸೀಳಿ ಏನ್ ಮಾಡ್ತರಿ ಬಾಳ ಮೂರ್ ಫೀಟ್ ನಾಕ್ ಫೀಟ್ ಒಳಗ ಹ ತಗ್ಗ ಆತದ್ರಿ. ಆ ತಗ್ಗಿನ್ಯಾಗ ಬ್ಯಾಸಿ ಟೈಮ್ನಾಗ ಮಾತ್ರ ಅದ್ ಬುದುಳ ಅನ್ನದ ನೆಲ್ದಾಗ್ ಇರತದ ಜೇನ.
ಹ್ಮ್ ಹಾ ಹಾ
ಹ ಅದೊಂಥರಾ ಅದೊಂದ್ ಜೇನ್ ಇದಾರಿ ಒಂದ್ ಮೂರ್ ನಾಕ್ ಟೈಪ್ ಜೇನ ಅವ್ರಿ. ಬಟ್ ಚಿಟಿ ಜೆನ್ ಬಾಳ್ ಸ್ವೀಟ್ ಬಟ್ ಆರೋಗ್ಯಕ್ಕೆ ಮೂರ್ನು ಒಳ್ಳೇದ್ರಿ. ನೀವು ಗುಡ್ಡದ ಈ ಟೈಮ್ ನ್ಯಾಗ ಅಂತ್ರ ಸ್ವಲ್ಪ ಮಳೆಗಾಲಕ್ಕ ಕಮ್ಮಿರಿ ಸಿಗದ ಜೇನಾ.
ಆ ಹಾ ಹಾ
ಇವಾಗ ಸಿಗ್ತದ ಅಂದ್ರ ಗುಡ್ಡಕ್ಕೆ ಹೋಗ್ಬಕ್ರಿ.
ನಿಮ್ಮೂರಾಗ ಗುಡ್ಡ ಎಲ್ಲೇನ್ರಿ.
ಗುಡ್ ಆದ ನಾವು ಸ್ವಲ್ಪ ಜೇನ್ ಬಿಡ್ಸೋದನ್ನ ನಮ್ದಲ್ಲಿ ಎಕ್ಸ್ಪೀರಿಯನ್ಸ್ ಆವ್ರೀ ಜನಕ್. ಏನ್ ಅಂಜದ ಇಲ್ಲ ನಿಮ್ಮಂತರಿಗಾದ್ರ ಕ ಕಡಿತ ಒಂದ್ ಹುಳ ಅಂತಂದ್ರ. ಅ ಒಳಗ ಪ ಮೈಯಾಗೆ ಒಂದ್ ಮುಳ್ಳು ತರ ಬುಡ್ತರಿ.
ಹಾ ಹಾ
ಹಾ ಅದು ಬಾಳ ದಪ್ಪಪ್ಪಯ್ತದ್ರೀ ಮೂಕಕ್ಕ ಕಾಯಿಲಿ ಕಣ್ಣಿಗಾಯ್ತೆ ಕಡಿತ ಏ ಸರ ಏನಂತಲ್ರಿ ಚೇಳ ಕದಡದ ನೋಡ್ರಿ ಚೇಳ
ಚೋಳು
ಚೋಳ ನೋಡ್ರಿಲ್ರರಿ-
ಚಳೋದ ಕೇಳ್ರಿ ನಾವು ಫಸ್ಟ್ ಟೈಮ್ ಕೇಳ್ತರದದು.
ಅಯ್ಯೋ ಚೇಳು ಅಂತಂದ್ರೆ ಅದೊಂದು ವಿಷಕಾರ ಇದ್ದಂಗ್ರಿ ಚೇಳ್ದಗ ನಾಕೈ ಟೈಪ್ ಚೇಳ ಅವ- ಅವ ಒನ್ ಒಂದ ಕಡಿತ ಅಂದ್ರ ಮೈಗೆ ಎಲ್ಲಾ ತೊಗೊಂತದದ. ಒಂದು ಎಲ್ಲೇ ಕಡಲಿ ಮೈಗೆ ಎಲ್ಲಾ ತಗೊಂದ್ಕೈಸಿಂದ ಮೇಯ ತುಂಬ ವಿಷ್ಯಾ ಆಗಿ ವಿಷ್ಯ ಒಂದ್ ಏನಿಲ್ಲ ನಾಕ್ಐದು ಹವರ್ ಇರ್ತದ್ರೆ ಮೇಯಾಗ ಅದ ಇರೋತಕ ಮೇಯಗೆ ತುಂಬಾ ಮುಳ್ಳು ಚುಚ್ಚಿದಂಗ ಅನ್ಸ್ತದ. ಅಷ್ಟ ನೋವು ಮಾಡ್ತದ ಆ ಟೈಪ್ ಅಷ್ಟು ದೊಡ್ಡ ಪ್ರಮಾಣದಾಗ ಜೇನ್ ಹುಳ ಮಾಡ್ತಾತ್ತ ಸ್ವಲ್ಪ ಜಾಸ್ತಿ ನೋವತ್ತರಿ. ಅದ ದೊಡ್ಡ ಪರ ದೊಡ್ಡ ಸ್ವಲ್ಪ ಮುಳ್ಳ ಬಿಡ್ತಾದ ಬಟ್ ಬಾವು ಬರ್ತದ ನೋಡ್ರಿ ಎಲ್ಲಿ ಹುಳ ಕಡಿತದಲ್ಲ ಅಲ್ಲಿ ಬಾವ ಬರ್ತದ. ಮತ್ತೆ ನೀವ ಅಂತ್ರ ಏನ್ ಬರ್ಲಕ್ಕಿಲ್ಲರೀ ಊರಿಗ್ ಬರಿ ನೀವು ನಮ್ಮ್ಊರಿಗೆ. ನೀವು ನಮ್ಮ್ ಮನ್ಯಾಗ ಉಳಕರೀ ಏನಾದ್ರ ಸುಂಬ್ ಬರ್ತೀವ ಬುಡ ಕಡೆ ಬರ್ರಿ ಜೇನ್ ನೋಡಕ ಅಂದ್ರಿ ಅಂತ ಬುಡ್ಸಾಗ ಏನ್ ಮಾಡ್ರಿ ಸ್ವಲ್ಪ್ ದೂರ ಹೋಗ್ರಿ. ಏನ ಒಂದ್ ನಾಲ್ಕೈದು ಹುಡುಗರ್ ಕರ್ಕೊಂಡ್ ಹೋಗಿ ಅದು ಜೇನ್ ಗುಡ್ಸ್ಕೊಂಡ ನಿಮ್ಗ ಏನದ- ಪ್ಯಾಕ್ ಮಾಡಿ ಕೊಡ್ತೀವಿ ಆರಾಮ ನಿಮ್ಮುರಿಗೆ ತಗೊಂಡ್ ಹೋಗ್ರಿ.
ಹೌದುದು.
ಈಗ ಎಷ್ಟ ಬೇಕ್ರೀ ತುಪ್ಪ?
ಒಂದರಡು ಲೀಟರ್ ಬೇಕ.
ಎರಡ ಲೀಟರ್ ಬೇಕ್ರಿ?
ಹ್ಮ್
ಮತ್ತ ನೋಡ್ಬಕ್ರಿ ಒಂದ್ ದಿನ್ದಾಗ ಅಂತ್ರ ಸಿಗಲ್ಲದ. ಅಲ್ಲೆಲ್ಲಿ ತಿರ್ಗಾಡ್ಬೇಕ್ರಿ ಯಾಕಂದ್ರೆ ಇಲ್ಲೇ ಇರ್ತದ ಹುಳ ಅಂತ ಗೊತ್ತಾಗಲ್ಲ ಸ್ವಲ್ಪ ನೀರ್ ಇರ್ತದ ನೋಡ್ರಿ ಊರಾಗ - ಹಲ್ಲ್ಯಾಗ ಕೈಲೆನಾಗ ಕೆರಿ ಇರ್ತದ ಕೆರಿ. ಕೆರೆ ಇದ್ದಲ್ಲಿ. ಅಂತಲ್ಲಿ ಸ್ವಲ್ಪ ನೀರಿನ ಮೂಲ ಇದ್ದಲ್ಲಿ ಮಾತ್ರ ಜೇನ್ ಸ್ವಲ್ಪ ಜಾಸ್ತಿ ಇರ್ತದ.
ಹೌದೌದ.
ನೀರ ಇರ್ಲ್ಲದಲ್ಲಿ ಇಡಲ್ಲ. ಸ್ವಲ್ಪ ಹಂಗೆ ಸ್ವಲ್ಪ ಪೂರಾ ಸ್ವಲ್ಪ ಹಸರು ಇರ್ಬೇಕು ಅಲ್ಲಿಲ್ಲಿ ಹೂವಿನ ಗಿಡಗಳುಾಗಗ್ಲಿ ಅಲ್ಲಿ ಆಗ್ಲಿ ಇಲ್ಲಿ ಆಗ್ಲಿ ಇದ್ದಲ್ಲಿ ಇಡಬೇಕ್. ಜೇನುದು ಜೇನು ಇಡದೆ ಉಲ್ ಇದೇ ತೊಗೋತೀರ್ ಯಾರ್?
ಹಾ ಹಾ
ಜನ್ಮ ಏನ್ ಮಾಡ್ತರಿದರಿ ಎಲ್ಲಾ ಊದ್ಗಳ ಮ್ಯಾಲ ಕುಂತ. ಅದು ಹೂವನಾಗಿರೋ ಮಕ್ಕ ಅಂದ್ರಂತ ತೋಗೊತದ ಮಕರಂದ ಅಂತ ಇರ್ತದ ಅದು. ಆ ಮಕರಂದನ ತಗೊಂಡ್ ತಗೊಂದ ಏನ್ ಮಾಡ್ತದ. ಅದು ಆ ಕಡೆಗ ಒಂದು ಜೇನು ತಟ್ಟಿ ಆಗಿ ಇಡ್ತದ ಜೇನು ತಟ್ಟಿ. ಎರಡ್ ತಟ್ಟೆ ಇರ್ತವ್ರೀ ತಟ್ಟೆಗೆ ಒಂದ್ ಉಳ್ದ್ ಇರ್ತದ ಒಂದ್ ಜೇನದ್ ಇರ್ತದ್ರಿ. ಅವ ಆದ್ರೂ ಆ ತಟ್ಟಿಯೊಳಗ್ ಉಳಗಿನ ದೊಡ್ಡುವೋದಂದ್ರ ಆ ಹಿಟ್ಟು ಜೇನೆಲ್ಲ ಅವ ತಿಂದ ಬಿಡ್ತಾವ್ರಿ. ದೊಡ್ಡವಾಗಟ್ಟಿಗೆ ನಾವ್ ಜೇನ್ ತಗೋಬೇಕ್ರಿ. ಹಾ ಹಂಗಾದ್ರೆ ಎಲ್ಲಾ ಆ ಕಡೆ ಏನ್ ಸಿಟಿಯಾಗ ಏನ್ ಜೇನ್ ಸಿಗೋದ ಬಾಳ ಅಪರೂಪ ಏನ ಅಂತನ್ ಎಲ್ಲಾ ಸಿಗೋದ
ಏನ್ ನಾವು ಹೂವಾನೆ ನೋಡಿಲ್ರಿ ಅದು ಹೂಳಾನೆ ಹೆಂಗ ಇರ್ತಂತ ಗೊತ್ತಿಲ್ಲ ನಮ್ಗೆ ಹಾ
ದೊಡ್ ದೊಡ್ ಪ ಇರ್ತಲ್ಲ ಅಪಾರ್ಟ್ಮೆಂಟ್ ಅಂತಲ್ಲಿ ದೊಡ್ಡ ದೊಡ್ಡ ಇದಲ್ಲಿ ದೊಡ್ಡ ಹಿರಿಜೇನ ಇರ್ತವ್ರೀ ಕೆಲ ನಮ್ಮ್ ಕಡೆಗೆ.
ಹಾ ಹಾ ಹ ಹ ಹ ರೈಟ್ ರೈಟ್ ಎಷ್ಟ ಆಳವಳಗ ನೀವು ಹ ಹ ಹ ಹ ರೈಟ್ ರೈಟ್ ರೈಟ್ ರೈಟ್
ಜನಗಳಳ ಅಂತರ
ಆ ಹೋ ಇ
ಕಕೊಂಡ್ ಹೋಗಲ್ರರಿ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ಲ್ಲಾ ಒಂದು ಒಂದು ಒಂದು ಹೋಗಿ ಅವಕರು ಏನು ಅ ಕರಂದ ತೊ್ಂಬರ್ತವ ಅವ್ ಏನಲ್ ನಾವ ಏನ್ ಗೂಡ್ ಕಿತ್ತವಲ್ರಿ ಈಗ ೇನುಗುಡ ಹ ೇನುಗುಡ್ ಹತ್ತಿದ ಮಾತ್ರ ಅವ ಎಲ್ಲಸ ಒಟ್ಟಿಗೆ ಹಾರ್ಕೊಂಡ್ ಹ್ತಾವ ಹಾ ಅದು ಮತ್ತೆ ಆ ಕಡೆಗೆ ಕೆಲವ ಕಡೆಗೆ ಕೃಷಿ ಮಾಡ ಪತ್ರಲ್ ಜೇನಿಂದ ಆಡೆ ಸಿಟಿ ಕಡೆಗೆ ನಿಮ್ ಕಡೆ ಇಲ್ಲೇನ್ರರಿ
ಆ
ಜೇನ್ ಸಾಕಣೆ ಮಾಡಕತ್ತಾರಲ್ರರಿ
ಆ ಕಡೆೆಯಲ್ ರರಿ ಈ ಕಡೆನಲ್ರಿ
ಹೌದ್ರಿ ಏನು ಸಾಕಾಣಕ್ ಮಾಡಕತ್ರಿ ಕೆಲೊಂದ್ ಕಡೆಗೆ ಅದ್ರದ್ದೆಲ್ಲಾ ಟ್ರೈನಿಂಗ್ ತೊಗಂಬಂದು ಕೆಲವೊಂದ್ ಜೇನು ಉಳಗಳ ತಮ್ಮಂದು ಒಂದ್ ಮೇನ್ ಅ ರಾಣಿ ಜೇನ್ ಅಂತ ಅಲ್ರರಿ ಆ ರಾಣಿಜಿಯನ್ನು ಹಿಡ್ದ್ ಇಷ್ಟಿಂದ ಬಾಕ್ಸ್ ಒಳಗ್ ಹಾಕ್ಬ ಬಿಡ್ತಾರ ಉುಳು ಜನ್ಗಳು ಎಲ್ಲ ಸಲ ಇರ್ತವ್ರಿ ಅವ್ ಅಲ್ಲೇ ತತ್ತಿ ಹೊಟ್ಟು ಅಲ್ಲೇ ಮತ್ತೆ ಮರಿ ಮಾಡ್ತಾವ ಮತ್ತೆ ಜೇನ್ ತುಪ್ಪ ತಗೋದು ಮತ್ತ ಅಕ್ಕ್ರ ಅಲ್ಲೇ ಸೇವ್ ಮಾಡುದು ಎಲ್ಲ ಅದನ್ನ ನಡದ್ರ ಕೃಷಿ
ಪತ್ತ ಅಸ್ತಿ
ನೋಡ್ರಿ ನೋಡ್ರಿ ಆ ಎಲ್ಲ ಸಿಕ್ಕಿತ್ ಅದ್ರ ತಗೋ್ರಿ ಅಲ್ಲಿ ಅಲ್ಲೇ ಕೇಳ್ರಿ ಇಲ್ಲೇನ ಪಾರ್ಮದಲ್ಲಿ
ಟ್ರೈ ಮಾಡ್ತೀವ್ರಾ ಆ ಕಡೆ ಈ ಕಡೆ
ಲ್ಲಿ ಬರಬೇಕಂದ್ರೆ ದೂರ ಆಗ್ತದ ರ
ಆ
ಮಟ್ಟೆದು ಬಾಕ್ಸ್ ಅಂದ ತಗಬೋಡ ಸರ ನೀವ್ ಸುಮ್ನೆ ನೀವು ಔಷಧಿಗ್ ಬೇಕಂತಿರಲ್ಲ ಇದೇ ಬೆಸ್ಟ್
ಅದೇನ್ ಜೇನ್ ತುಪ್ಪು ಅನ್ಸಲ್ರಿ ಅದು ಜೇನ್ ತುಪ್ಪ ನೀರ್ ಮೇಾಲ ಹಾಕಿದ್ರ ನೀರ್ ಮೇಲ ತೇಲ್ಬ್ರಿ
ಆ ರ
ಹಿಂಗ ಕಲಸ್ರೆ ಕಲಿಬಾರ್ದ ಅದು ಕೈಗೆ ಸ್ವಲ್ಪ ಹಂಗೆ ಒಂತರ ಜಿಗಟ್ ಜಿಗಟನ್ ಹತ್ಬಡದ್ರಿ ಅದ ಸ್ಮೂತ್ ಬರ್ಬೇಕ ರತ್ತ ಈಗ ಹಿಂಗ ಚೆಕ್ ಮಾಡಿದ್ರ
ಹೌದೌದು ಇದೆಲ್ಲ ಕೆಮಿಕಲ್ ಐತದ್ರೀ ಅದಗೆ
ಏ ನೈಂಟಿ ಪರ್ಸೆಂಟೇಜ್ ಕೆಮಿಕಲ್ ಆದ್ರೆ
ಹ್ಮ್ ಹ್ಮ್
ಹಾ ಯ್ದಾದಾದ ಸ್ಮೆಲ್ಲೇ ಬೇರೆ ಬರ್ತಾರೆ
ಅದಕ್ಕೆ ನೋಡ್ರಿ ಮತ್ತೆ ಅನುಕೂಲ ಆದ್ರ ಯಾವಾಗ ಬರ್ತ್ರಿ ಬರಿ ಒಂದ ಒಂದ್ ಒಂದ್ ಎರಡು ಮೂರ್ ದಿನ ಇರಿ ಊರಾಗ ಇದ್ ಮತ್ತತ್ ಅದನ್ನ ಏನಾರ ಸಿಕ್ಕು ಅಂದ್ರೆ ಮತ್ತೆ ನಿನ್ ದಯವರಿ ಎಷ್ಟ ಸಿಕ್ತಿ ಸಕಾರಿ ಸ್ವಲ್ಪ ಸಿಕ್ಬಾಗ
ಹ ರ
ತಗೊಂಡ ಹೋಗಂತತ್ ಮತ್ತ ಏನದ್ರ ಅವ್ಕ್ ಇಲ್ಲಿ ಅಂತರ ಪಾಪ ಅವ್ರ ಕೂಲಿ ಬಿಟ್ಟು ಹುಡ್ಕಾಡಿ ಇರ್ತಾರ ಅೇನ ಅವರು ಕೂಲಿ ಕೊಡ್ರಿ ಅಷ್ಟೇ ಹ ಯಾ ಯಾಕಂದ್ರ ಕೆಲ್ಸ ಬಾಗ ಜನ ಅಲ್ರರಿ ಕೆಲ್ಸ ಬಿಟ್ಟಷಿಂದ ನಿಮ್ ಜಏನ್ ಹುಡುಗಿ ಕೊಟ್ಟಿರ್ತಾರ ಅವ್ರೇಏನ್ ಜೇನಿಂದ ಏನ್ ರೊಕ್ಕ ಕೇಳಲ್ರರಿ ಅದು ಅದಕ್ಕೆ ಬೆಲೆ ಕಟ್ಟ ಟಾಕಿ ಆಗಲ್ರಿ ಈಗ ನೈಸರ್ಗ ಸಿಗ್ತಕಂತ ಜಂತು ಪಾ ಸಿಗಲ್ಲ ಎಲ್ಲಿ ರಾಕ್ಕ ಕೊಡ್ತನ ಅಂದ್ರ ನಿಮಗ್ ಬೇಕಾದ ಮನ್ಷ್ಯರಿಗೆಂತ ಂತೇಳಿ ಕೊಡ್ತಾರ ಅವ್ರದ ಏನಾದ್ರು ಕೂಲಿ ಕೊಟ್ಟ್ರ ಸಾಕ ಪ್ರಣಿ
ಹ್ಮ್ ಹ್ಮ್
ಸರಿ ಸರ್ ಇಡಾಮ್ರರಿ ಬರಗ ಫೋನ್ನ್ ಹತ್ರಿ
ಹಾ ಹಾ ಸರಿ ಸರಿ
ಟು ೀ ಓ ಹೆಪ್ಪಾ